ಹಲೋ ಹೇಳಿ ಏನ್ ಮಾಡ್ತಾ್ದೀರಾ.
ಕೊಟ್ಟಿದ್ದೆ.
ಹ ನಾನ್ ಏನಿಲ್ಲ ಸುಮ್ನೆ. ಹೋಗ್ತಿದೆ ಫಿಲಮ್ ನೋಡ್ಕೊಂಡು.
ಯಾವ್ ಮೂವಿ ನೋಡ್ತಾ ಇದ್ದೀರಾ.
ಇಲ್ಲೇ ರೀಸೆಂಟ್ ಆಗಿ ಯಾವೂ ನೋಡ್ತಾ ಇದ್ದೆ ಯಶ್ ಮೂವಿ ನೋಡ್ತಾ ಇದ್ದೆ.
ಎಶ್ ರಾಜಾಹುಲಿ ವಾವ್
ಹ್ಮ್ ಹ್ಮ. ಅದು ಮಂಡ್ಯ ಸ್ಟೈಲ್ದು ಮಂಡ್ಯ. ಮಂಡ್ಯದಲ್ಲಿ ಮಾಡಿರೋದು ನಮ್ಮ ಹಾಸನ ಪಕ್ಕನೇ ಅಲ್ವಾ.
ಹ್ಮ.
ನೋಡ್ತಾ ಇದ್ದೆ ನಾನ್ ಆಲ್ಮೋಸ್ಟ್ ಎಷ್ಟ್ ಮೂವಿ ಅವಂತ ಮೂವಿಗಳು ಲೈಕ್ ಮಾಡ್ತೀನಿ ನನ್ ಜಾಸ್ತಿ.
ಯಾವ್ದ ಇಷ್ಟ ನಿಮ್ಗೆ ಮೂವಿ. ಏಷಿಂದ.
ದು ರಾಜಾ ಒಲಿ ಇಸ್ಲಾ. ರಾಮಾಚಾರಿ್ಯ ಮೂವಿ. ಇಷ್ಟ ಗೂಗ್ಲಿ ಆಮೇಲೆ ಇವಾಗ ಟಾಕ್ಸಿಕ್.
ಇಲ್ಲ ರಿಲೀಸ್ ಆಗಿಲ್ಲವಲ್ಲ.
ಹಾ ಆರ ಲೈಕ್ ಮಾಡ್ತೇವಿ.
ಓಹ ಹ. ಟಾಕ್ಸಿಕ್.
ವೈ್ಟಿಂಗ್ ಫಾರ್ ಟಾಕ್ಸಿಕ್.
ಕೆ ಓ್ ಬಂದ ತಕ್ಷಣ ಹೋಗ್ತಾ ಇರದ.
ಹ್ಮ್ ನಿಮಗ್ ಜಾಸ್ತಿ ಆ ಮೂಿ ಜಾಸ್ತಿ ಇಷ್ಟ ಆಗುತ್ತೆ. ಲವ್ ಮೂವಿ ಲವ್ ಲವ್ ಮೂವಿಗಳ. ಹ್ಮ್ಮ್. ಆರಾಮ ವಯ್ಸ. ಯಾವವು ಇ.
ನಂಗೆ ಆರ್ ಆರ್ ಮೂವೀಸ್ ಇಷ್ಟ ಜಾಸ್ತಿ. ಫೈಟ್ ಇರ್ಬಹುದು ಸಿಂಪಲ್ ಆಗಿ ಯುನಿಕ್ ಆಗಿರ್ಬೇಕು.
ಹ ಹ ಹಾ ಇವಾಗ ರೀಸೆಂಟ್ ಅಲ್ಲಿ ಧ್ರುವ ಸರ್ಜೋದು ಕೇಳಡಿ ಮುಗಿರ್. ನೋಳಡಿ.
ಇಲ್ಲಾ ನಾ ಹೋಗೇಲ್ಲ
ಹಾ ಚೆನ್ನಾಗಿದೆ ಜಮ್ಮುವೇ
ಹೌದಾ ನೀವ್ ಹೋಗಿದ್ರಾ
ನಾನು ಹೋಗಿದ್ದೆ ಏ ಸಕತ್ ಆಗೈತೆ ಮಾತ್ರ ಮೂವಿ ಆದ್ರೂ ಹೆಂಗ್ ಗೊತ್ತ ಧ್ರುವ ಸರ್ಜಾ ಅವರು ನಾಲ್ಕು ಆರು ಆರ್ ಫಿಲಮ್ ತೆಗ್ದಿದ್ದಾರೆ ಆದ್ರ ಎಲ್ಲಾ ಮೂವಿಗಳು ಸಕ್ಕ ಖತಂಬಿ ಮಾಡ್ತಾರೆ ಬಿಡ ಅವ್ರು ಆದ್ರೂ ನನ್ಗೆ ಅವ್ರ್ದು ಫಸ್ಟ್ ಮೂವಿ ಅದ್ದೂರಿ ಮೂವಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಅಚ್ಚು-ರಚ್ಚು ಲವ್ ಸ್ಟೋರಿ ಆ ಆ ಮೂವಿ ನನ್ಗೆ ತುಂಬಾ ಇಷ್ಟ
ರ್ಜಾ ಅವರದು ಅದ್ದೂರಿ ಬಹ ದೂರು
ಹ ಭರ್ಜರಿ ಹ ಹ ಪೊಗರುನು ಚೆನ್ನಾಗಿತ್ತು ಅ ಸಾಂಗ್ಸ್ ಸಕ್ಕತ್ತಾಗಿತ್ತು ಪೊಗರು
ಹೌ ಕರೆಕ್ಟ್
ಹ್ಮ್
ಇನ್ನು ಯಶ್ ಅಂತ ಬಂದ್ರೆ ನಂಗ್ ಗೂಗ್ಲಿ ಕಿರಾತಕ ಫರ್ಸ್ಟ್ ಕಿರಾತಕ
ಆ ಹಾ
ಗೂಗ್ಲಿ ರಾಜಾಹುಲಿ
ಹ್ಮ ರಾಜಾಹುಲಿ ಸಕತಾಗಾಯ್ತೆ
ನೇಣ ಹಾಕ್ಕೊಳಕ ಹೋಯ್ತದಲ್ಲ
ಹಾ ಹಾ
ಆಮೇಲೆ ಪ ಪ ಪಾಲಿಡಲ ಪರಮೇಶಿ
ಎಲ್ಲ ಕುಡ್ಸೋದು ಅವನೇ ಅಂತೆಲ್ಲ ಅಬ್ಸ್ ಇರ್ತಾರಲ್ಲಾ ಅಂದ್ರೆ ಏನ್ ಗೊತ್ತಾ ಇವಾಗ ಎಷ್ ಷ್ಟೆ ಒಳ್ಳೊಳ್ಳೆ ಐಜಿನಿಕಾಗ್ ಫಿಲಮ್ ಬಂದ್ರುನು ನಮ್ ಹಳ್ಳಿ ಹಳ್ಳಿ ಓರಿಂಟೆಡ್ ಆಗಿ ಫಿಲಮ್ ಮಾಡ್ತಾರ ಯಾವ ಫಿಲಂಗಳು ಫೆಲ್ಯೂರ್ ಆಗಲ್ಲ
ಸಕ್ಕತಾಗಿರುತ್ತೆಲ್ಲ
ಸೆಂಟ್ಲ್ ದೊಸ್ ನೋರ್ದು ಕಾಟೇರ ಮೂವಿ ಅವ್ರ ಸ್ವಲ್ಪ ಹಳ್ಳಿ ಕಡೆ ಇದು ಎಲ್ಲ ಮಾಡಿದ್ರು ಆಮೇಲೆ ಇದು ಹ ಇನ್ನು ಇವ್ರ್ದ ಲ್ಯಾಂಡ್ ಲಾರ್ಡ್ ಇವ್ರದು ರಚಿತಾ ರಾಮ ಅವ್ರದು ಒಂದು ಅದು ಒಂದು ಹಳ್ಳಿ ಸ್ಟೈಲ್ ಫಿಲಮ್. ಏನೂ ಒಂತರ ಚೆನ್ನಾಗಿರುತ್ತೆ ಹಳ್ಳಿ. ಈ ಭಾಷೆಲ್ ಮಾಡದು. ಚೆನ್ನಾಗತ್ತೆ ನನ್ಗೆ ಆಕ್ಚುಲಿ ಏನ್ ಗೊತ್ತಾ ರಾಜಾವಲಿ ಮೂವಿಲಿ ಒಂದ್ ಸೀನ್ ಬರುತ್ತೆ ಅವನು ಅವ್ರ ಫ್ರೆಂಡ್ಗೆ ಲವ್ ಟಿಪ್ಸ್ ಬಗ್ಗೆ ಅವ್ಳು ಬೀಟ್ ಮಾಡೋದು ಹೇಗೆ ಹೇಳ್ಕೊಡು ಅಂತೆಲ್ಲ ಹೇಳಿರ್ತಾನೆ ರಾಜಾಹುಲಿ ಆ ಚಿಕಣ್ಣ ಹೆಂಗ ಗೊತ್ತಾ ಚಿಕಣ್ಣ ಫಿಲಮ್ ಅಲ್ಲಿ ಚಿಕ್ಕಣ್ಣ ಇದ್ರೆ ಫಿಲಂ ಕಾಮಿಡಿಗೆ. ಅಲ್ವಾ.
ಅವು ನೋಡಿಯ ಪಂಚ್್ಟೈಲಗಳು ಸಾಕತ್ಾಗಿರ್ತ ಮತ್ರ ಹ. ಅಣಂತಮ್ಮ ಅವಾಗ ಆಕ್ಚುಲಿ ಏನ್ ಗೊತ್ತಾ ಅಣಂತಮ್ಮ. ಡೈಲಾಗ್ ಫೇಮಸ್ ಆಗಿದೆ ರಾಜಾವುಲಿ ಮೂವಿ. ಮ್. ಎಲ್ರೂ ಮೂವಿರಿಸಂದೇ ಆ. ಎಂತ ಮಾಡ ಎಂತಮ್ಮನ. ಸ್ಟಾರ್ಟ್ ಮಾಡ್ಬಿಟ್ಟು ಹಾ.
ನಂದ ನಾವೇ ಹೀರೋ ಆಗ್ಬೇಕು ಅಂತ ಹೇಳ.
ಹ ಇಲ್ ಯಾರು ಹೀರ್ ುಟ್ಟ ಹಾಕಲ್ಲ ನಮಗ್ ನಾವೇ ಹೀರಗಳ ಆಾಗಬೇಕು.
ಸಾಕ್ಕಾಗೈತ ಅವಲ್ಲ. ಕೈಲ್ಲ.
ಅಂದ್ರೆ ಯಶು ಮೂವಿಗಳು ಅವ್ನ ಡೈಲಾಗ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ.
ಎಲ್ಲ ಫೇಮಸ್ ಆಗುತ್ತೆ.
ಹ್ಮ್.
ನಿನ್ ಕಿರಾತಕ ಮುಗಿಲಿ ನಂದಿಶಾ.
ಹಾ ನಂದಿ ನಂದಿ ಹ್ಮ ಹಾ ಜೀವಾಗ ಗುಡಿಿಯ ಅವರು ರಾಿ. ಬಾಯಿ ಆಗ್ಬಿಟ್ಟಿದಿದ್ದಾರೆ. ಹ ಅವ್ರದುು ಫಸ್ಟ್ ಮೂವಿ ಮುಗಿರೋ ಮನ್ಸು ಬಂದತರ. ಆತ್ತು ಅವ್ರ ಎಂಡಟಿ ಜೊತೆ. ಇವಾಗ ಮಾಡಿದೆಲ್ಲ ಹ್ಮ್. ಹ್ಮ್.
ಅದೇ ಮೊಟ್ಟೆಯಿಂದ ಬರುವ. ಮಟ್ಟೆ ಸಮಂಗಲ್ಲ ಬಾಯ ಇ ನೀರ. ಕಂಡಲ್ಲ.
ಹ. ಹಾ.
ಎಷ್ಟು ಚೆನ್ನಾಗೈತೆ.
ಸಕ್ಕತಗೈತೆ ಒಂತ ಹಳ್ಳಿ ಇದು ಮಂಡ್ಯ ಅಷ್ಟೈಲ್ಲಿ. ಇಲ್ಲಲ್ಲ ಅವರಂಟ ಹೇಳಿ ಆ. ಹ.
ಮತ್ತೆ ಕಿರಾತಕ ಮೂವಿದು ಸಾಂಗ್ ಎಷ್ಟ್ ಸೂಟ್ ಆಗುತ್ತಲ್ವಾ ನಮ್್ದ. ಗುಡ್ಗಿಲ್ಲಿಿಗೆ.
ಹ ಆಯ ಗಿಲ್ಲಿ ಅವರು ಏನು ಬಿಗ್ ಬಾಸ್ ಅಲ್ಲಿ ಭಿನ್ ಆಗಿದ್ರಲ್ಲ. ಆಗ ಮಳವಳ್ಳಿ ಮದರಲ್ವ ಹ ಮಾಡಕ ಹ. ಹಾ. ಆದ್ರು ಏನ್ ಗೊತ್ತಾ ನಮ್ ಕರ್ನಾಟಕದಲ್ಲಿ ಮಂಡ್ಯ ಒಂದ್ ಸ್ವಲ್ಪ ಗತ್ತು ಜಾಸ್ತಿ. ಅಂಬರೀಶ್ ಅವ್ರ್ ಹುಟ್ಟೂರ್ ಅದು. ಫಿಲಂ ಸ್ಟಾರ್ ಹ್ಮ್. ಸಾಂಗ್ಗಳು ಇದಾವಲ್ಲ ಮಂಡ್ಯದ ಗಂಡು ಅಂತ ಎಲ್ಲ ಬರುತ್ತಲ್ಲ.
ಅತ್ತೆ
ಆದ್ರು ಹೆಂಗ್ ಗೊತ್ತಾ ಈ ಇಂಡಸ್ಟ್ರಿಗ್ ಬಂದ್ ಬಂದಿರೋರೆಲ್ಲಾ ಆಲ್ಮೋಸ್ಟು ಹಾ ಮಂಡ್ಯ ಸೈಡ್ ಅವರು ಜಾಸ್ತಿ
ಹಳ್ಳಿ ಹಳ್ಳಿ ಕಡೆನೇ ಮಂಡ್ಯ ಮೈಸೂರ್
ಹ್ಮ್ ಹಾಸನಲ್ಲಿ ಯಶು ಅವ್ರ್ದುಹಾಸನೆ
ಟಾಟಾ
ಹ್ಮ್ ಇನ್ನ ಮಿಲನ ನಾಗರಾಜ್ ಇದ್ರಲ್ಲ ಅವ್ರ್ದು ಹಾಸನ್ನೆ ಹ್ಮ್.
ಏನ್ ಗೊತ್ತಾ ನಮ ಕಜಿನ್ ಒಬ್ರುಗೆ
ಹಾ.
ಶ್ರೀನಿಧಿ ಶೆಟ್ಟಿನಾ? ನಮ್ ಊರ್ ಹತ್ರ ಒಂದು ಕೇಳಿ ಹತ್ತ್ ಐತೆ ಆ ಊರ್ ಅಂತ ಹೇಳಿ ನಂಬ್ಸಿ ಅವ್ಳ್ ಅಮ್ಕೊಂಡಿದ್ಲು ಗೊತ್ತಾ
ಹಾ ಹಾ ಅವ್ಳ್ ಹಾಗಾದ್ರೆ ಸರ್ಚ್ ಮಾಡ್ತಿದ್ಲಾ? ಗೂಗಲ್ ಅಲ್ಲೆಲ್ಲಾ
ಸರ್ಚ್ ಮಾಡಕ್ಕೆ ಅಂತ ನೋಡುದ್ಲು ಪಟ್ ನೆಟ್ ಇರ್ಲಿಲ್ಲ ಫೋನಲ್ಲಿ.
ಹಾ ಹಾ.
ಪಾಪ ನಂಬ್ಕೋಬಿಟ್ಟಿದ್ಲು.
ಹಾ ಹಾ. ಒಬೊಬ್ರು ಇಡ್ತಾರೆ ಬಿಡಿ ಫ್ಯಾನ್ಸ್ ಜಾಸ್ತಿ ಹುಚ್ಚು ಪ್ರೇಮಿಗಳು ಅದ್ರಲ್ಲೂ ಏನ್ ಗೊತ್ತಾ ಇವಾಗ ಐ ಪಿ ಎಲ್ ಅಂತ ಬಂದಾಗ್ಲರು ಅಷ್ಟೇ ಬೇರೆ ಎಷ್ಟೇ ಟೀಮ್ಗಳ್ ಇದ್ರೂನು ನೋ ಆರ್ ಸಿ ಬಿ ಗೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಯಾಕೆಂದ್ರೆ ನಮ್ ಕರ್ನಾಟಕದವ್ರ ಹಾಗೆ ನಿಮಿಷ ಚಾಲಾರುದೆದವರು ಎಲ್ರುನು ಬೇಗ ಬೆಳಸ್ತಾರೆ ಫ್ರೀದಿ ತೋರಿಸ್ತಾರೆ ಹ್ಮ್ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಹದಿನೆಂಟ ವರ್ಷದಿಂದ ಆರ್ಸಿಬಿಗೆ ಆಡಿರೋದು ಬೆಂಗಳೂರಲ್ಲಿ ಹ
ಚಂದ ನೋಡ್ಕೋಳಲಿ
ಹ್ಮ್ ಆರವರ್ ಲೈಫ್ ಸ್ಟೈಲ್ ಚಂದ ಅಲ್ವಾ ಆ ಹೌ
ಎಲ್ ಎಷ್ಟೇ ಜನ ದೊಡ್ಡವ್ರ ಇದ್ರ ಹೆಂಡತಿನ ಬಿಟ್ಕೋಡಲ್ಲ ಅವನು
ಹ್ಮ್ ಹ್ಮ್
ಸಂದ ಅವಂತರ ಸೂಪರ್
ಆದ್ರೂ ಹೆಂಗ್ ಗೊತ್ತಾ ಇವಾಗೆಲ್ಲಾ ಯಶ್ ರಾಧಿಕಾ ಇವರೆಲ್ಲಾ ಹೆಂಗ್ ಗೊತ್ತಾ ಇನ್ನೋ ಒಂಥರ ಇನ್ಸ್ಪೈರ್ ಅವರು ಒಟ್ಟಿಗೆ ಫಿಲಂ ಇಂಡಸ್ಟ್ರಿ ಚಿ ಬಂದು ಒಟ್ಟಿಗೆ ಫಿಲಂಗಳನ್ನ ಮಾಡಿ ಒಟ್ಟಿಗೆ ಇಟ್ಟು ಒಟ್ಟಾಗಿ ಒಟ್ಟಿಗೆ ಮದ್ವೆ ಆಗಿ ಲೈಫ್ ಅಲ್ಲಿ ಚೆನ್ನಾಗಿ ಇದಾರೆ ಅದು ಖುಷಿ
ಸೂಪರ್ ಮಾತ್ರ
ಅವಳು ರಾಧಿಕಾ ಪಂಡಿತ್ ಅಂತು ಈ ಎಷ್ಟ ಚೆನ್ನಾಗಿ ಕಾಣ್ತಾವಳವ ಮದ್ವೆ ಆದ್ಮೇಲೆ
ಹ ಅವ್ರಗ್ ಏಜ್ ಆಗೈತಿ ಅಂತಾನೇ ಅನ್ಸಲ್ಲ ಬಿಡಿ
ಅಲ್ಲಿ ನಲ್ವತ್ತು ವರ್ಷ. ಏ ಹಂಗೆ ಚೆನ್ನಾಗಿ ಅವ್ರೆ ನೋಡಕೆ ಅವ್ರ ಎಷ್ಟ ಎಷ್ಟು ಎಷ್ಟು ಅದ ಗೂಗ್ಲ್ ಮೂವಿ ಇದ್ಯಲ್ಲ ಶರತ ಎದ್ದೇಳಿ ಶರತ. ಹೇಳ್ತಿರ್ತಾರಲ್ಲ ಅದೆಲ್ಲ ಇಷ್ಟ ಚೆನ್ನಾಗ. ತಗ್ಗು ಗೂಗ್ಲಿ ಮೂವಿಲ್ಲಲ್ಲಿ ಎಷ್ಟ ಚೆನ್ನಾಗಿ ಅವನಲ್ಲ ಯಶ್
ಆ ಮೂವಿನೇ ಸಕತ್ತಾಗೈತೆ ಏನೋ ಒಂಥರಾ ಇನ್ಸ್ಪೈರ್ ಮೂವಿ
ನಂಗ ಇಷ್ಟ ಹಾ ಸಾಂಗ್ ಅವರು ಮಾತಾಡೋದು ಅವ್ರ ಕೃತಿಕಾರ ಬಂದು ಅಷ್ಟ. ಅಷ್ಟ ಅವರು ಎಷ್ಟ್ ಸಕ್ಕತ್ತಾಗ ಅವ್ರೆ
ಹ್ಮ್ ಸಕ್ಕತ್ತಾಗೈತೆ ಮೂವಿಗಳು ಸಕ್ಕತ್ತಾಗಿದವೇ ಆದ್ರೆ ಏನ್ ಗದ ನಾವ್ ಇಲ್ಲೇ ಹೋದ್ನು ಅಷ್ಟೇ ಒಂದ್ ಮೂವಿ ನೋಡ. ಅಾಗಿ ಇನ್ನ ಒಂರ ಮೈಂಡ್ ಫ್ರೆಶ್ ಅನ್ಸುತ್ತೆ.
ಅರಿ.
ಆಹ ನಾನೊಂದ ರೀಸೆಂಟ್ ಆಗ ಒಂದ ಯಾವವು್ದೋ ಮೂವಿ ಮಂಜ ಮ್ಯಲೆ ಬಾಯ್ ಮೂವಿ ನೋಡಿದ್ರೆ ಸೈಕ್ ಆಗೈತೆ ಮಾತ್ರ ಮೂವಿ ಮಾತ್ರ.
ಇವಾಗ ನೋಡಿದ್ರ ನೀವು. ವ.
ಹಾ ರೀಸೆಂಟ್ ಆಗ ಫೋನ್ ಅಲ್ಲೇ ನೋಡಿದ್ದೆ.
ನಾವವು ಅವಾಗ್ಲೇ ನೋಡೋದ್ ಬಂದಾಗ್ಲೇ ನೋಡದ್ವಿ ಮಂಜುಮಳ ಬಾಯ್ಸ್.
ಹ ಹಾ ನಾನ್ ಇವಾಗ ರೀಸೆಂಟ್ ನನ್ ಮೊದ್. ಇ ನಾನ ಆಲ್ಮೋಸ್ಟ್ ಟೈಮ್ ಇದಾಗೆಲ್ಲ ನೋಡ್ತಾನೆ ಇರ್ತೀನಿ ಆ ಮೂವಿ ಸಕತ್ ಆಾಗೈತೆ ಮಾತ್ರ. ಹ್ಮ್ ಅವ್ರ ಗುಣಕ್ಕೆೇಳ ಟ್ರಿಪ್ಗೆ ಹೋಗಿರ್ತಾರೆ. ಅಲ್ಲಿ ಒಂದ್ ಫ್ರೆಂಡ್ ಒಬ್ರು ಸಿಕ್ಕಕೊಂಡಿರ್ತಾರ. ಆದ್ರೂ ಆ ಮಳೆ ಟೈಮ್ ಅಲ್ಲಿ ಅವ್ರನ್ನ ಮೇಲ್ಗಡೆ ಇತ್ಕೊಂಡು ಆದ್ರೂ ಸಾ. ಪಕ್ಕಾ ತರ ಐತೆ ಬಿಡಿ ಫಲ್ ನಮ್ತ್ರ. ನಾನು ತುಂಬಾ ಸಲ ನೋಡೋಡಿದ್ದೀನಿ ನ ಫ್ರೀ. ಾಗಲ್ಲ ನೋಡ್ತಾ ಇರ್ತೀ ನಮ್ಮ್ವಿನ. ನೀಮ್ ಯಾವ್ ಜಾಸ್ತಿ ರಿಪೀಟ್ ಆಗಿ ನೋಡ್ಬ. ಬೇಕಂತ, ಅನಿಸುತ್ತೆ. .. ಅದೂ ..
ಕಿರಾತಕಣೆ .. ಕಿರಾತಕ, ರಾಜಾಹುಲಿ, ಗೂಗ್ಲಿ, ನನಗೆ ಇತರ? ಕಾಮಿಡಿ, ಮೂವೀಸ್. .. ಬುಲ್ಬುಲ್, ಬೃಂದಾವನ. ..
ಸುದೀಪ್ ಪರ್ವಯಾವ್ಗ್ನೂ ಇಷ್ಟ ಆಗಲ್ವ ನಿಮ್ಗೆ ಜಾಸ್ತಿ
ಇಷ್ಟ ಹ ಮಾಣಿಕ್ಯಾ
ಹ್ಮ ಹ್ಮ್
ಹ ಕೋಟಿ ಹಬಟ್ಟು ಅಲ್ಲ ಅದಲ್ಲ ಮತ್ತೆ ಮತ್ತೆ ನೋಡ್ಬೇಕ ಅನ್ಸ್ತಿರುತ್ತೆ ಮತ್ತೆ ಸೂರ್ಯವಂಶ ನನ್ ಫೇವ್ರೇಟ್
ಹಾ ಯಶೂರ್ದು ವಿಷ್ಣು ಸರ್ದುು
ಟೈಮ ಫೇವ್ರೇಟ್ ಅದು
ವಿಷ್ಣು ಸರ್ದು ಹ ಹ ಆದ್ರೆ ಬಿಡಿ ಆ ಸಾಂಗ್ಗಲೇನ್ ಸಕತಾಗಿರ್ತಾವ್
ನಂಗೆ ಸೂರ್ಯವಂಶ ಮೂವಿಲಿ ಹ ಬಾತು ಕೊ ಅಲ್ಲ ಅಣ್ಣ ಎಮ್ಮೆ ಬಾತುಕೋಳಿನ ಬಿ ಈ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇದತೀನಿ ಅಂತ ಹೇಳಿ
ಹ ಹಾ ಹ ಹಾ ಹಾ ಅದು ಚೆನ್ನಾಗೈತೆ
ಚೆನ್ನಾಗಿದೆ ಒಂತರ ಅದೆಲ್ಲ
ಮತ್ತೆ ಇನ್ನೇನ್ ಸಮಾಚಾರ ಬಿಗ್ ಬಾಸ್ ಎಲ್ಲ ನೋಡ್ತೀರಾ ನೀವು
ಹ್ಮ ನೋಡ್ತೇನೆ
ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಬಂದಾಗ ಗಿಲ್ಲಿ ಗಿಲ್ಲಿ ಓಹೋ
ಈ ಸಲಕ್ ಗಿಲ್ಲಿ ಹೋದ್ಸಲ ಅವಾಗೆಲ್ಲ ನನ್ಗೆ ಕುರಿ ಪ್ರತಾಪ್ ಅವ್ರು ಟೀಮ್ ಇಷ್ಟ
ಹ ಹಾ ಫನ್ನಿ ಇತ್ತು ಅವ್ರ ಸೀಸನ್ ಮಾತ್ರ
ಮಂಜು ಮಂಜು ಪಾವಗಡ
ಹ ಹಾ
ಹಡುಗ ಅವಾಗ ಇಷ್ಟ ಆಗ್ತಿದ ಸರಿರೀ ನಮ್ಮ ಅಮ್ಮ ಕರಿತಾ ಇದ್ದಾರೆ ಇಲ್ಲಿ ಆಮೇಲೆ ಮಾಡ್ತೀನ್ ಕಾಲ್ನ
ಸರಿ ಆಯ್ತು ಬಾಯ್
ಸರಿ ಬಾಯ್ ಗುಡ್ ನೈಟ್
ಗುಡ್ ನೈಟ್ ಬಾಯ್